ಹಾ
ಏನ್ ಮಾಡ್ತಾ ಇದೀರಾ?
ಏನು ಇಲ್ಲ ಸುಮ್ನೆ ಯೋಚನೆ ಮಾಡ್ತಾ ಇದ್ದೀನಿ.
ಏನ್ ಯೋಚನೆ ಮಾಡ್ತಾ ಇದ್ರಿ.
ಏನು ಇಲ್ಲ ಹಾಗೆ.
ಹ್ಮ್
ಹ್ಮ್ ಹ್ಮ
ಊಟ ಮಾಡುದ್ರ?
ಹ್ಮ್ ಆಯ್ತು ನಿಮ್ದು?
ನಂದುೂ ಆಯ್ತು.
ಹಾಗೆ
ಹ್ಮ್.
ಹ್ಮ್.
ಏನ್ ಊಟ ಮಾಡುದ್ರಿ?
ಹ ಹ್ಮ ಸ್ವಲ್ಪ ಕೆಮ್ಮ ಆಗಿದೆ ಜಾಸ್ತಿ.
ಹೌದಾ.
ಹೌದು.
ಹ್ಮ್ ಏನಕ್ಕೆ ಕೆಮ್ಮಾಗಿರೋದು?
ಏನೋ ಗೊತ್ತಿಲ್ಲ? ಹಾಗೆ ಒಂಥರಾ ಕೆಮ್ಮಾ ಆಗಿದೆ.
ಹೌದಾ?
ಹೌದು.
ಏನೋ ನಿಮ್ ದೇಹದಲ್ಲಿ ಇರೋದೆಲ್ಲಾ ಈಚೆ ಬರ್ತಾ ಇತ್ತು ಅನ್ಸುತ್?
ಹ್ಮ್ ಕೆಮ್ಮ ಬಂದ್ರೆ ಹಾಗೆ ಆಗ್ತೈತೆ.
ಹಾ
ಹ್ಮ್. ಮತ್ತೆ?
ಹ್ಮ್ ಮಾತಾಡೋದು ತುಂಬಾ ಮುಖ್ಯ ಅಲ್ವಾ ಮೀನ್ಸ್ ಸಂಹನ್ ಸಂವಹನ ಮಾಡೋದು?
ಹ್ಮ್ ಸಂವಹನ ಯಾಕೆ ಮುಖ್ಯ ಅಂತ ಕೇಳ್ತಾ ಇದ್ದೀರಿ ಇವಾಗ.
ಹಾ
ಹ್ಮ್ ಜನರೊಂದಿಗೆ ಒಳ್ಳೆಯ ಸಹ ಸಂಬಂಧ. ಬೆಳೆಯಲು ಮತ್ತೆ ಸಂವಹನ ಇನ್ನ ನೀವು ಎಲ್ಲೇ ಹೋದ್ರೂನು ಅದು ತುಂಬಾ ಮುಖ್ಯ.
ಹೌದು ಚೆನ್ನಾಗಿ ಮಾತ್ ಮಾತಾಡಲು ಏನ್ ಮಾಡ್ಬೇಕು ಏನಾದರೂ ಹೇಳಿ ನಂಗೆ ಉಪಯೋಗ ಆಗುತ್ತೆ.
ಹ್ಮ ನೀವ ಸ್ಪಷ್ಟತವಾಗಿ ಮಾತಾಡಬೇಕು. ಮತ್ತೆ ಅವರು ಏನೇ ನಿಂಗೆ ಎ ಹೇಗೆಂದ್ರೆ
ಪ್ರಶ್ನೆ
ಹ ಏನೇ ಪ್ರಶ್ನೆ ಕೇಳಿದ್ರುನು ಅದಕ್ಕೆ ಸರಿಯಾಗಿ ಉತ್ತರವನ್ನ ಕೊಡಬೇಕು.
ಹ್ಮ ಇವಾಗ ನಮ್ಗ ಉತ್ತರನೇ ಗೊತ್ತಿಲ್ಲ ಅಂದ್ರೆ ಇವಾಗ ಅದಕ್ ನಮಗ ಉತ್ರಾನೆ ಗೊತ್ತಿಲ್ಲ ಅಂದ್ರೆ
ಉತ್ತರಾನೇ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ತೀರಾ. ಹತ್ರ ಗೊತ್ತಿಲ್ಲ ಅಂತಾನೇ ಹೇಳಿ. ಹ ಇನ್ನೇನು ಸುಮ್ನೆ ಹ
ಹಂಗ ಹೇಳಂಗಿಲ್ಲ ಅವಾಗ ನಮ ಕೆಲ್ಸ ಕೊಡಲ್ಲ ಅವರು
ಹ್ಮ ಕೆಲ್ಸ ಕೊಡಲ್ಲ ಅಂದ್ರೆ ಕೆಲ್ಸದ ಬಗ್ಗೆ ನೀವೆಲ್ಲಾ ತಿಳ್ಕೊಂಡೆ ಹೋಗಿರ್ತೀರಾ ಉತ್ತರ ಹೇಕ್ ಗೊತ್ತಿಲ್ದಿರ ಇರುತ್ತೆ.
ಅಕಸ್ಮಾತ್ ಗೊತ್ತಿಲ್ಲ ಅಂದ್ರೆ
ಬೇರೆ ಏನಾದ್ರು ಹೇಳಿ ಅದ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತೋ ಹೇಳಕ್ಕೆೆ
ಹಾ ಪ್ರಯತ್ನ ಪಡಿ ಹ್ಮ ಹ್ಮ
ಹ್ಮ
ಸರಿ.
ಮತ್ತೆ
ಹ್ಮ ಬೇರೆ ಏನ್ ಮಾಡ್ಬೇಕು.
ಬೇರೆ ಬೇರೆಯವರ ಮಾತನ್ನು ಗಮನದಿಂದ ಕೇಳಬೇಕು.
ಹ ಅದು ತುಂಬಾ ಮುಖ್ಯ.
ಹೌದು ಅವರ ಭಾವ ಹ್ಮ ಆ ಆಗ ಅವರ ಭಾವನೆ ಅರ್ಥ ಆಗುತ್ತೆ.
ಹೌದು ನಾನು ಅದೇ ಹೇಳಕ್ ಬರ್ತಾ ಇದ್ದೆ.
ಹಾಗೆ ನಿಮ್ಗೂ ಗೊತ್ತಿದೆ ಆದ್ರೂ ನಮನ್ ಕೇಳ್ತೀರಾ.
ಹ ಏ ನನ್ ನನಗ್ ಗೊತ್ತಿರುತ್ತೆ ನೀವ ಹೇಳಿದ್ರೆ ಪಕ್ಕಾ ಆಗುತ್ತೆ.
ಹಾಗೆ
ಹ್ಮ
ಮತ್ತೆ ಇನ್ನ ಏನಾರು ಕೇಳದಿದಯ ಕೇಳ
ಸ್ನೇಹಿತರೊಂದಿಗೆ ಹೇಗ್ ಮಾತಾಡ್ಬೇಕು.
ವಿನಯದಿಂದ ಮಾತಾಡಬೇಕು.
ಹ್ಮ
ಮತ್ತೆ ಎಲ್ಲಾ ಸ್ನೇಹಿತರೊಂದಿಗೆ ವಿನಯದೊಂದಿಗೆ ಮಾತ ತಡಬೇಕು ಅಂತ ಹೇಳ್ತಿಲ್ಲ ನಾನು ಕೆಲವರು ಅವರು ಹೇಗೆ ಮಾತನಾಡತಾರ ನಾವು ಹಾಗೆ ಮಾತಾಡಬೇಕು.
ಹಾ
ಹ್ಮ
ಅದು ಮುಖ್ಯ.
ಒಬ್ಬರ ಪ್ರೀತಿಯಿಂದ ಮಾತಾಡಸ್ತಾರೆ.
ಹ್ಮ
ಹ್ಮ ಪ್ರೀತಿಯಿಂದಾನೇ ಮಾತಾಡ್ಬೇಕ. ನೀವು ಅವಾಗ
ಹಾ ಹಂಗೆ
ಹೌದು.
ಅವರು ಆ ಕೊಬ್ಬು ಕೊಬ್ಬು ಇಂದ ಮಾತಾಡದ್ರೆ
ನಾವು ಹಾಗೆ ಮಾತಾಡ್ಬೇಕು.
ಹ ಹಾ
ಹೌದು.
ಹ್ಮ
ಹ್ಞೂ ಮತ್ತೆ ಹೇಳಿ.
ಗುರುಗಳ ಜೊತೆ ಹೆಂಗ್ ಮಾತಾಡ್ಬೇಕು.
ಹ್ಮ ಗುರುಗಳೊಂದಿಗೆ ಗೌರವದಿಂದ ಮಾತಾಡಬೇಕು. ಅವರಿಗೆ ಗೌರವ ಕೊಟ್ಟಿ
ಹಾ
ಆ ಅವ್ರಿಗೆ ಗೌರವ ಕೊಟ್ಟ ಮಾತನಾಡಸಬೇಕು.
ಹ್ಮ
ಮತ್ತೆ ಗುರುಗಳ ಜೊತೆ
ಹಾ
ನ ಗುರುಗಳನ್ನ ನಾವು ಮುಖ್ಯವಾಗಿ ಬೈಕೊಳ್ಬಾರ್ದು.
ಹೌದಾ.
ಯಾಕೆ ಅಂದ್ರೆ
ಯಾಕೆ
ನಮಗೆ ಅವರು ಪಾಠ ಕಳಿಸ್ತಾರೆ.
ಹ್ಮ
ನಾವು ನಮಗೆ ಪಾಠ ಕಲ್ಸೋ ಗುರುಗಳನ್ನ ನಾವ ಬೈಕೊಂಡ್ರೆ ಅದೇನೋ ದೊಡ್ಡವರು ಹೇಳ್ತಾರಲ್ಲ ಗುರುಗಳನ್ನ ಬೈಕ್ ಕೊಂಡ್ರೆ ಜೀವನದಲ್ಲಿ ನೀನು ಉದ್ಧಾರ ಆಗುವುದಿಲ್ಲ ಅಂತ ಹಾಗೆ ಹೌದು ಹ್ಮ
ಹ್ಮ
ಹ್ಮ್ ಮತ್ತೆ
ಜನಗಳು ಬಂದ್ರೆ ಹೆಂಗ್ ಮಾತಾಡ್ಬೇಕು ಇಗ ತುಂಬಾ ಜನ ಇರ್ತಾರೆ ಅಲ್ಲಿ ಎಲ್ರೂ ಒಂದ್ ಕಡೆಯಿಂದ ಕಿರಚತಾ ಇರ್ತಾರೆ. ಆವಾಗ ಹೆಂಗ್ ಮಾತಾಡ್ಬೇಕು.
ಎಲ್ಲಾ ಕಿರಚ್ತಾ ಇತಾರೆ ಅಂದ್ರೆ ಒಬ್ಬೊಬ್ಬರು ಅಂದ್ರೆ ನೀವು ಶಾಂತವಾಗಿರಿ ಅಂತ ಹೇಳಿ ಅವ್ರನ್ನ ಶಾಂತ ಪಡಸಬೇಕು.
ಹ್ಮ
ಮತ್ತೆ ಅವ್ರನ್ನ ಶಾಂತ ಪಡಸದಲ್ದೆ ನೀವು ಶಾಂತವಾಗಿ ಮಾತಾಡಬೇಕು.
ಹಂಗೆ
ಹ್ಮ
ಹ್ಮ್ ನೀವೇನಾದ್ರು ಕೇಳಿ.
ಏನಿಲ್ಲ ಅದೇ ಕೋಪದಲ್ಲಿ ಮಾತಾಡಿದ್ರೆ ನೀವು
ಹ್ಮ
ಅದು ಒಳ್ಳೆಯ ರೀತಿಯಾಗಿ ಇರುವುದಿಲ್ಲ.
ಹೌದು ಕೋಪ ಒಳ್ಳೇದಲ್ಲ ಯಾವಾಗ್ಲೂನು
ಹೌದು.
ನೀವು ಕೋಪದಲ್ ಮಾತಾಡ್ಬಿಡ್ತೀರಾ ಬಟ್ ಅದನ್ನ ಮತ್ತೆ ಸರಿ ಪಡ್ಸಕ್ ಆಗಲ್ಲ.
ಹೌದು
ಇವಾಗ ಇವಾಗ ನನ್ನೇ ತಗೊಳ್ಳಿ. ನಂಗ್ ಕೋಪ ಬಂದಿರುತ್ತೆ. ಆದ್ರೆ ನಾನ ಅವಾಗ ಮಾತಾಡಲ್ಲ. ಸುಮ್ನ ಆಗ್ಬಿಡ್ತೀನಿ ಅದಾದ್ ಹ ಅದಾದ್ಮೇಲೆ ನಾನ್ ಯೋಚನೆ ಮಾಡ್ತೀನಿ ಆವಾಗ ಮಾತಾಡ್ಬೇಕು ಅನ್ಕೊಂಡೆಲ್ಲಾ ಮಾತಾಡ ಮಾತಾಡ್ದಕ ಅಂತ. ಅವಾಗ ಅನ್ಸುತ್ತ ಅದೆಲ್ಲ ಜಸ್ಟ್ ಆವಾಗಿನ ಕ್ಷಣಕ್ಕೆ ಅಷ್ಟೇ ಕೋಪ ಅಂತ.
ಹೌದು
ಹ್ಮ್
ದೂರವಾಣಿ ಮೂಲಕ ಮಾತಾಡಿದರೆ ಸಾಕು.
ಹ್ಮ್
ಹೌದಾ ಸಾಕಾ.
ಏನ್ ಸಾಕು.
ದೂರವಾಣಿ ಮೂಲಕ ಮಾತಾಡಿದರೆ ಸಾಕ ಅಂತ ಕೇಳ್ತಾ ಇರೋದು ನಿಮಿಗೆ.
ದೂರವಾಣಿ ಜೊತೆ ಮಾತಾಡೋದು ಓಕೆ ಆದ್ರೇ ಮುಖ ಮುಖ
ನೇರವಾಗಿ ಮಾತಾಡಿದರೆ ಇನ್ನು ಒಳ್ಳೆಯದು.
ಹಾ
ಹಾಗೆ ಚೆನ್ನಾಗ್ ಕೇಳುವುದು ಕೂಡ ಮು ಖ್ಯ ತುಂಬಾ ಮುಖ್ಯ ಅದು ಗೊತ್ತಾ ಹ್ಮ್.
ನೀವ್ ಯಾವ ಇವಾಗ ನೀವು ಮಾತಾಡ್ತೀರಾ ಅಂದ್ರೆ ಒಬ್ಬರು ಕೇಳುಸ್ಕೋಣರಿರ್ಬೇಕು ಕೇಳಸ್ ಕೋಣರ್ ಇಲ್ಲ ಅಂದ್ರೆ ಅವವಾಗ ನೀವ್ ಮಾತಾಡಕ್ ಒಂದ್ ಅರ್ಥನೇ ಇರಲ್ಲ.
ಹೌದು ಚೆನ್ನಾಗ್ ಗೊತ್ತಿದೆ ಹಾಗಿದ್ದಾರೆ ನಿಮ್ಗೆ ಇವೆಲ್ಲಾ.
ಹ್ಮ್
ಹ್ಮ
ಹಾಗಿದ್ದರೆ ನೀವು ಹೇಳಿ.
ಹ್ಮ್
ಸಂವಹನದಿಂದ ಏನು ಪ್ರಯೋಜನವಂತು.
ಹ್ಮ್
ಹ್ಮ್
ತಪ್ಪು ತಿಳಿವಳಿಕೆ ಕಡಿಮೆ ಆಗುತ್ತೆ
ಹ್ಮ್ ನಮ್
ಅವಗ ಇವಾಗ ನೀವು ಏನು ಅನ್ಕೊಂಡಿರ್ತೀರಾ ಅವರು ಏನು ಅನ್ಕೊಂಡಿರ್ತಾರೆ ಅವಾಗ ನೀವು ಮಾತಾಡಿ ಒಂದು ತೀರ್ಮಾನಕ್ ಬಂದ್ರೆ ಅವಾಗ ಅಲ್ಲಿ ನೀವ್ ಏನು ತಪ್ಪಾಗಿ ತಿಳ್ಕೊಳಲ್ಲ ಅಲ್ಲಿ ಏನಿರುತ್ತೋ ಅದೇ ಅರ್ಥ ಆಗುತ್ತೆ ನಿಮ್ಗೆ.
ಹಾಗೆ ನಿಮ್ಮ
ಬೇರೆಯವರ ನಿಮ್ಮ ದೂರವಾಣಿಯಿಂದ ನನಗೆ ಬೇರೆಯವರ ಧ್ವನಿಯ ಎಲ್ಲಾ ಕೇಳಿಸ್ತಿದೆ ಕಿರ್ಚಾಡ್ತಾ ಇದ್ದಾರೆ ನಿಮ್ಮ ವಸತಿ
ನಮ್ಮ ಕೊಠಡಿಯಲ್ಲಿ ಹಂಗೇನೆ.
ಹಾಗೆ ಬಿಡೀ ಇರ್ಲಿ. ನನಗ್ ಕೇಳಿಸ್ತಾ ಇದೇ ನೀವು ಮಾತಾಡೋದು.
ಹಾ ಅವರಧ್ವನಿ ತುಂಬಾ ಕೇಳಿಸ್ತಾ ಇದೇನಾ
ತುಂಬಾ ಕೇಳಿಸ್ತಾ ಇದೆ
ಇದಿ ಈ ಕರೆ ಮುಂಗಿದ ಮೇಲೆ ಅವರ್ಗ್ ಹೇಳ್ತೀನಿ
ಹಾಗೆ
ಹ್ಮ್
ಹ್ಮ
ಏ ಸುಮ್ನೆ ಮೇಲೆ ನಿಧಾನ ಮಾತಾಡರು
ಮತ್ತೆ
ಹ್ಮ್
ಹ ಮತ್ತೆ ನಾವು ಆತರ ನೀವ್ ಹೇಳೋ ಪ್ರಕಾರ ಮಾಡಿದ್ರೆ ತಾಡದ್ರೆ ಸ್ನೇಹ ಬಲವಾಗುತ್ತೆ ಮತ್ತೆ ಕುಟುಂಬದಲ್ಲಿ ಸಂತೋಷ ಇರುತ್ತೆ
ಹೌದು ದಿನ ಒಳ್ಳೆ ಮಾತುಗಳು ಆಡ್ಬೇಕು ಆವಾಗ ಕುಟುಂಬ ಸಂತೋಷವಾಗಿರುತ್ತೆ ನಾಾನ ಇಷ್ಟು ದಿನದಲ್ಲಿ ತಿಳ್ಕೊಂಡಿದ್ದೇನಂದ್ರೆ ಮಾತಾಡ್ಬೇಕು ಮಾತಾಡ್ಬೇಕು ಮಾತಾಡುದ್ರನೆ ಗೊತ್ತಾಗೋದು ಅವ್ರ ಅವ್ರ ಮನ್ಸು ಮನಸಲಿ ಏನಐತೆ ನಮ್ಮ ಮನ್ಸಲ್ಲಿ ಏನೈತೆ
ಹ್ಮ್ ಹ ಮತ್ತೆ ಎಲ್ಲರನ್ನು ಗೌರವಿಸಬೇಕು
ಹ್ಮ
ಹ್ಮ್ ಮತ್ತೆ
ನಗುಮುಖದಿಂದ ಮಾತಾಡ್ಬೇಕು ಇದು ತುಂಬಾ ಮುಖ್ಯ ಗೊತ್ತಾ ನಿಮ್ಗೆ
ಹ್ಮ್ ಹೌದು ನಗು ಮುಖದಿಂದ ಮಾತಾಡಬೇಕು ಎಲ್ಲಾರೂ ಸಂತೋಷ ಎಲ್ಲಾರಿಗೂ ಸಂತೋಷ ಆಗುತ್ತೆ
ಹಾ
ಮತ್ತೆ ಸಂವಹನ ಜೀವನದಲ್ಲಿ ತುಂಬಾ ಮುಖ್ಯ
ಖಂಡಿತ ಅದು ಒಳ್ಳೆ ವೈಯಕ್ತಿಕ ಸಾರಿ ವ್ಯ ವ್ಯಕ್ತಿತ್ವ ಬಳಸುತ್ತದೆ
ಹ್ಮ್ ಹಿಂದಿನ ಮಾತ್ ಚೆನ್ನಾಗಿತ್ತು ಒಳ್ಳೆಯ ವ್ಯಕ್ತಿತ್ವ ಬೆಳೆಸುತ್ತೆ ಅಂತ
ಹ್ಮ್ ನಮ್ಗೆ ತುಂಬಾ ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿ
ಹ್ಮ್ ನನಗೂ ಕೂಡ ತುಂಬಾ ಸಂತೋಷವಾಯ್ತು ಮತ್ತೆ ನಿಮ್ಮ ನಿಮ್ಮೊಂದಿಗೆ ಮಾತನಾಡಿ ನನಗೆ ತುಂಬಾ ಸಂತೋಷವಾಯ್ತು
ಮತ್ತೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ
ಹ್ಮ
ಧನ್ಯವಾದಗಳು
ನಿಮಗೂ ಧನ್ಯವಾದಗಳು
ಜಾಗ್ರತೆಯಿಂದ ಇರಿ ಮತ್ತೆ ಸಿಗೋಣ
ಹಾ ಸರಿ ನೀವು ಕೂಡ
ಹ್ಮ